ಹಾ ಎನ ಅದಿಯಪ್ಪಾ
ಏಳ್ನಿಲ್ಲ ನೋಡಪ್ಪಾ ಸುಮ್ಮನೆ ಬಂದಿದ್ದೆ ಹೊರಗಡೆ ಸುಮ್ ಬಂದ ಕೂತಿದ್ದೀನೀ ಏನ್ ಮಾಡ್ಬೇಕಂತ ಆಗತ್ತ ಆತಾ ಇಲ್ಲಾ ಅದ್ರಸಲಾಗಿ ಸುಮ ಕುತೇನಿ ಮನೆಯಲ್ಲಿ ಜಗಳ ಮಾಡ್ಕೊಂಡ್ ಬಂದಿನಿ ಎಲ್ಲೇ ಬೆಂಗಳೂರ್ ಗಿಂಗಳೂರು ಹೋಗ್ಬೇಕ ಅಂತ ಕೂತಿ ನೀ ನೋಡಬೇಕ
ಎಪ್ಪಾ ಮ ಮನೆಯೆಯಲ್ಲಿ ಮಾಡಿದ್ದಯ
ಕೆವಸ್ತಾ ಇದಿಯ್ಯಾ
ಹಾ ಕೇಳಿಸ್ತದೆ ಮನೇಲಿ ಜಗಳ ಅಂದಿಯಲ್ಲಾ ಮನೇಲಿ ಯಾಕೆ ಜಗಳ ಮಾಡಿದಯಪ್ಪ ನೀನು
ಏನ್ ಮಾಡ್ಬೇಕು ಸುಮ್ಮ್ ಆಲ್ತು ಫಾಲ್ತು ಊಟ ಮಾಡೋದು ತಿರ್ಗಾಡೋದು ದೋಸ್ತರುಗಳು ಅದು ಇದು ಮಾಡೋಣ ಮನ್ಯಾಗ ಸ್ವಲ್ಪ ಸಿಟ್ ಮಾಡಿ ಏನ್ ಗಳಸಲ್ಲ ಏನಿಲ್ಲ ಸುಮ್ನೆ ಅದ ಕುಂದಿರ್ತಿ ಎಲ್ಲರ್ ಹೋಗಂತಕರಿ ಸ್ವಲ್ಪ ಬೈದಾರ ನಾನು ಮನ್ಸಿಗೆ ಹಸ್ಕೊಂಡ್ ಬಂದೇನ.
ಓಹ ಆ ರೀತಿ ಆಗ ಹೌದುದು ಈಗ ಮಿಡ್ಲ್ ಕ್ಲಾಸ್ ಹುಡುಗರದು ಮಿನಿಮಮ್ ಏಟಿ ಪರ್ಸೆಂಟ್ ಅದೇಲ್ಪ ಈಗಲ್ಲ ಅದೇ ನಡತಿದೆ ಎಲ್ಲಾ ಡಿಗ್ರಿ ಮುಗೀತಿ ಅದೇ ಕೆಲ್ಸ ಸಿಗಲ್ಲ ಮನೆಗೇ ಇದೆ ರೀತಿ ಸುಮ್ಮ್ನೆ ಇರ್ತಾರೆ ಮನ್ಯಾಗೂ ಅವರು ಅಂತಾರೆ ಮನಾಗ ರಿಲೇಶನ್ ರಿಲಷನ್ವರು ಅದೆಲ್ಲಾ ಕೇಳಿ ನಮ್ಮ್ ಹುಡುಗರು ಎಲ್ಲ ಕಲಿ ಇದಾಗ್ ಬಿಟ್ಟದತ್ತ ಏನ್ ಮಾಡತಿ ಏನ್ ಮಾಡ್! ! ಅಂತ ಎಲ್ಲಾ ಎಲ್ಲಾ ಕೇಳಿಕೊಂಡು ಮಾಡ್ಬೇಕಕ್ ನಾವು ಹೌದೌದು
ಹೌದು ಮತ್ತೆ ಏನ್ ಮಾಡ್ಲಕ್ ಬರ್ಲ್ಲಾ ಜೀವನ್ದಾಗ ಒಂದೇ ಒಂದು ಏನ್ ಸ್ವಲ್ಪ ಸ್ಟ್ರೈಗಲ್ ಮಾಡ್ಬೇಕು ಈಗ ಎಲ್ಲರ ಕಂಪ್ನಿ ಕಂಪನಿ ಹೋಗ್ಬೇಕಂತ ಮಾಡಿನಿ ನೋಡ ಎಲ್ಲರ ನಿ ಲಿಂಕ್ ನಲ್ಲಿ ಕಂಪ್ನಿ ಕಂಪನಿ ಇದೆ ಅ ಸುಮಾ ಹೋಗಕೆರಿ ತಿಂಗಳ ಒಂದು ಮೂವತ್ತು ಸಾವಿರ ಸಾವಿ ರೂಪಾಯಿ ಸೀಕ್ರೆ ಸಾಕಾಗಿದೆ ಈಗ
ಸ್ಟಕಲ್ ನಡತವೆ ಗುಡಪ ಮತ್ ಹಂಗಂದ್ರ ನೋಡು ನಂದು ಇಲ್ಲಿ ಮತ್ತೆ ನಾನು ಇಲ್ಲಿ ಶೋರೂಮ್ ಇದೆಯಲ್ಲ ಕಾರ್ ಶೋರೂಮ್ ಅವ ಮತ್ತತ್ ಇಲ್ಲೇ ಬರ್ತಿನು ನೋಡು ನಾನು ಇಲ್ಲಿ ಕೆಲ್ಸ ಗಿಡ್ಕೋ ಇಲ್ಲೇ ಮಾಡ ಅಂತ ಕೆಲ್ಸ ನೀನು
ಹೌದಾ ಬರ್ತಿನ್ಂತವಪ್ಪಾ ಕಂಪನೀ ಏನು ನಿಂದು ಇದೆ ನಿನ್ ಫ್ರೆಂಡ್ ನಿಂದು ಇದೆ
ಎಲ್ಲ ನಮ್ದೇ ಇದೆಪ್ಪ ಫಸ್ಟ್ ಈಗ ಒಂದು ನಾನು ನಮ್ಮ್ ಫ್ರೆಂಡು ಇಬ್ರು ಪಾರ್ಟ್ನರ್ ಮ್ಯಂಗ್ ಹಾಕಿದಿ ಶೋರೂಮ್ ಅಂತ ಅವಾಗ ಸ್ವಲ್ಪ ಬಜೆಟ್ ಇದು ನಮ್ಮಲ್ಲಿ ಒಂದು ನಲ್ವತ್ ಲಕ್ಷ ಇತ್ತು ಅನ ಬಲ್ಲಿ ಒಂದ್ ಐವತ್ ಲಕ್ಷ ಇದ್ ಅಲ್ಲ ಅವೆಲ್ಲ ಮಾಡಿಸಿ ಮಾಡಿದ್ವಿ ಒಂದು ಎಷ್ಟೋ ಮಿನಿಮಂ ಒಂದಡ್ ಒಂದ್ರಂದ ಒಂದೂರೆ ಕೋಟಿ ತನ ಬಂದಿದೆ ಅ ಕಾರ್ ಎಲ್ಲ ಎಲ್ಲ ಪರ್ಚೇಸ್ ಮಾಡೋ ಎಲ್ಲ ಮಾಡೋದು ಅದೆಲ್ಲ ಮಾಡಿಪಾ ಬರ್ತಾ ಬರ್ತಾ ಸ್ವಲ್ಪ ಕಾರ್ಗಳು ಫಸ್ಟ್ಟ್ ಯಾರು ತೊಗೋಲಾಗಿದ್ರು ಯಾರು ಯಾಕಂದ್ರನಮ್ದ್ ಅವಾಗ ಅದ ಕಾರ್ ಶೋರ್ಮ್ ಬಾಳ ಫೇಮಸ್ ಆಗಿತ್ತು ಅಲ್ಲ ಆಗಿದ್ದಿಲ್ಲಲ್ಲ ಇನ್ನ ಸ್ವಲ್ಪ ಬಾಳ ಮಂದಿ ಕಮ್ಮಿ ಮಂದಿ ಬಂದಿದ್ರು ಅದನ್ನ ನೋಡಿ ಏನ್ ಮಾಡಿದ್ದ ನಮ್ ಫ್ರೆಂಡ್ಸು ಇಲ್ಲಪ್ಪಾ ನಮ್ಗ ಮುಂದ್ ಲಾಸ್ ಆಗತ್ತದ ಏನೋ ನಂದು ಬಂದಿದ್ದ ಅದ ಏನ್ ಶೇರ್ ಅದ ಹೀಗೆ ಕೊಟ್ಟಬಿಡು ನ ಆಯ್ತು ಕಡೆಕ್ದಿನಂದ ಸರಿತಗಪ್ಪ ಅಂತ ಮುಂದ್ ಕೊಟ್ಟಿದಾರ ಮುಂದೆ ನಾನು ಒಬ್ಬ ಒಬ್ಬನೇ ಮಾಡ್ಲತಿದ್ದ ಬರ್ತಾ ಬರ್ತಾ ಒಂದು ಮೂ! ! ಎರಡ್ ತಿಂಗಳ ಇದಂದ ಬಂದ ಅವಾಗ ಸ್ವಲ್ಪ ಕಾರ್ಗಳು ಅಷ್ಟ ಸೇಲ್ ಆದವು ಅವು ನಡ್ದು ಈಗ ಸ್ವಲ್ಪ ಚೆನ್ನಾಗಿ ನಡತಿದ್ ನೋಡ್ಕೊಂಡ ಶೋರ್ರೋಮ್ ಹ್ಮ್
ನಾನು ಬರ್ತೀನಿ ನಿನ್ ಕಂಪ್ನಿಗೆ ನನ್ ಕೆಲ್ಸ ಆರಸ ಎಷ್ಟ ತಾಸು ಮಾಡ್ಬೇಕು ಕೆಲ್ಸ
ತಾಸ ಕೆಲ್ಸ ಏನಲ್ಪಾ ಕೆಲ್ಸ ಮುಂಜೋಳಿ ಆರಗ ಇಷ್ಟು ಎಂಟರ ಎಂಟಕ್ ಹೋಗ್ಬೇಕು ಮತ್ತ ಮಧ್ಯಾಹ್ನಕ್ ನಾಲ್ಕು ರಿಂದ ಐದು ಇದ್ದು ಬರ್ಬೇಕು ನೋಡು ಇಷ್ಟೇ
ಅಷ್ಟೇ ಹಂಗಂದ್ರೆ ಬರ್ತನೀ ತಕೊಪ್ಪ ಯಾವ್ರಲ್ಲಿ ಇದೆ ಕಂಪ್ನಿ ನಿಂದು ಬೆಂಗಳೂರು ಹಾಗೆ ಇದೆ ಗುಲ್ಬರ್ಗ ನಾಗ್ ಇದೆ
ಎಲ್ಲಾ ಈ ಕಡೆ ಬೆಂಗ್ಳೂರ್ ಸಗಡೆ ವಿಜಯವಾಡ ಅಂತನೊಂದು ಹಳ್ಳಿ ಇದೆ ಇದು ಅದರಲ್ಲಿ ನೋಡಪ್ಪ ವಿಜಯವಾಡ ಅಂತ
ವಿಜಯವಾಡದಲ್ಲಿ ಇದೆ
ಹಾ ವಿಜಯವಾಡ
ಎಷ್ಟ್ ಮಂದಿ ಬೇಕು ಕೆಲ್ಸಕ್ ನಾವ್ ಒಬ್ಬನೇ ಬರ್ಲ ನಮ್ ಫ್ರೆಂಡ್ಸ್ನು ಇದ್ರ ಅದಕ್ ಕೇಳಕತಿದ್ದೆ
ಇಲ್ಲ ಇಲ್ಲ ಇದ್ರ ಕರ್ಕೊಂಬಾ ಇಲ್ಲಿ ರೂಮ್ ವ್ಯವಸ್ಥೆನು ಇದೆ ಎಲ್ಲಾ ಇದೆಯ ನೋಡಿ ಇಲ್ಲಿ ರೂಮ್ ಇದ ಫ್ರೆಂಡ್ಸ್ ಎಷ್ಟ್ ಮಂದಿಹಾದರ ಒಂದ್ ಮೂರ್ ನಾಕ ಮಂದಿಯಿದ್ದಾರ
ಹೌದ
ಹಾ ಫ್ರೆಂಡ್ಸ್ ಇದ್ರ ಕರ್ಕೊಬಂದ್ಬಿಡು
ಹಾಗಂದ್ರೆ ನೆಡಿತೈತೆತಕೊಪ್ಪ
ಹ್ಮ್ ಈಗ ನೋಡಿ ಇಲ್ಲಿ ನಮ್ಮ್ ಶೋರೂಮ್ ಅಲ್ಲಿ ಎಲ್ಲಾ ರೀತಿ ಎಲ್ಲಾ ಫಾರ್ಚುನರ್ ಸೇಫ್ಟ್ ಮಾರುತಿ ಎಲ್ಲಾ ತರದ ಕಾರ್ಗಳು ಇದ ನೋಡ ಈಗಾದ್ರು ನಾಂದ್ರು ಈಗ ಔಟ್ ಆಫ್ ಕಂಟ್ರಿ ತಯಾರಾಗೋ ಕಾರ್ಗಳು ಬಹಳ ತರ್ಸ್ತಾ ಇದ್ದೀನಿ ನಾನು
ಹೌದ ಹಂಗಂದ್ರೆ ನಮ್ ಫ್ರೆಂಡು ನಾನು ಇಬ್ಬರು ಸೇರಿ ಬರ್ತೀನ ಇಬ್ಬರಿಗ ಹಚ್ಚಂತ ಕೆಲ್ಸ ಅಲ್ಲೇ ಒಂದ್ ರೂಮ್ ಗೀಮ್ ಕೊಡುವಂತ
ರೂಮ ಕೊಡ್ತೀನ್ ಬಾ ಅ ಅದಾಗೆ ನಾನು ನೀನು ಸ್ವಲ್ಪ ಕ್ಲೋಸ್ ಇದ್ದೀವಲ್ಪಾ ಹಂಗಂದ ರೂಮ್ ಕೊಡ್ತೀನಲ್ಲ ಸ್ವಲ್ಪ ನಡ ಸ್ಯಾಲ್ರಿನೂ ನೋಡಸ್ತೀನ್ ಬಾ ನಿಮ್ಗೆಲ್ಲ
ಆರಾಮ್ಸ ಊಟ ಗಟ ಎಲ್ಲಾ ಕೊಡ್ತಿಲ್ ಮತ್ತೆ
ಊಟ ಕೊಡ್ತಾರ ಎಲ್ಲಾ ಕೊಡ್ತಾರ ಸಂಡೆ ದಿನ ಒಂದ್ ದಿನ ಎಲ್ಲ ರಜೆ ಇರ್ತದ ಹಂಗೆ ಎಲ್ಲಾನ ಫ್ರೀಯಗಿ ಓಡಾಡಬಹುದು ಅಲ್ಲಿಲ್ಲಿ ಫ್ರೀ ಆಗಿ ಇದು ಮಾಡ ಮಾಡ್ಬೋದು ಸಂಡೆ ದಿನ ಇರಿ ನೋಡೋ ಮಿನಿಮಮ್ ಅಷ್ಟು ಎಷ್ಟ ಒಂದು ಎಂಬತ್ತರಿಂದ ಅನ್ನೂರು ಮಂದಿ ಇದ್ದಾರೋಡಲ್ಲಿ ಕೆಲ್ಸಕ್ಕೀರಿ
ಅಬ ಅಂಗ ಬಾಳ ದೊಡ್ಡ ಪ್ಪಾನ ಕನ
ಫುಲ್ ದೊಡ್ಡದಿದೆಪ್ಪಾ ವಿಜಯವಾಡ ಫುಲ್ ಇದಾಗಿ ಬಿಟ್ಟಿದೆ ಇದು
ವಿಜಯವಾಡ ನಿನ್ನಿಂತ ನಡೆದಿದ್ದೇನ ನನ್ ಅನ್ಸ್ತಿದೆ ಕಾರ್ ಎಲ್ಲಾ ವಿಜಯವಾಡದಲ್ಲಿ ಯಾರ್ ಕಾರ್ ತಗೊಂಡ್ರರು ನಿನ್ನ ಶೋರೂಮ್ದಾಗೆ ಬಂದ ತೋತಾರೆ
ಹಾ ಆ ರೀತಿ ಆಗಿದೆ ನೋಡ ಈಗ ಹೆಂಗಿಂದ ಅಂದ್ರು ಹೊಸ ಕಾರ್ನುೂ ನಂಬಲ್ಲಿ ಸಿಗ್ತವೆ ಈಗ ಹಳಿ ಕಾರ್ನು ಏನಾದ್ರು ಡ್ಯಾಮೇಜ್ ಆದ್ರೆ ಅದ ಏನಾದ್ರು ಅದನ್ನು ಮಾಡಿಸ್ತಾರೆ ಅದ್ಕಲ್ಲಿ ಇಷ್ಟು ಮಂದಿ ಇದೆ ನಮ್ಮ್ ಶೋರೂಮ್ ಅಲ್ಲಿ ಜನ
ಓ ಮ ಸೆಕಂಡ ಹ್ಯಾಂಡ್ ಶೋರುೂಮ ನ ಓಪನ್ ಮಾಡರಬೇಕ
ಸೆಕೆಂಡ್ ಶೋರೂಮ್ ಮಾಡದಕ್ ಪಗಏ ಸ್ವಲ್ ನೋಬಬೇಕು ಸಕೆಂಡ್ಂಡ್ ಶೋರೂಮ್ ಸ್ವಲ್ಪ ಸೆಕೆಂಡ್ ಶೋರೂಮ್ ನಮಗು ಅದನ್ ಬಹಳ ಗೊತ್ತಿಲ್ಲ ಸೆಕಂಡ್್ಯಾಂಡ್ ಗಾಡಿ
ನಾ ಇರ್ತೀನಲ್ ನಾ ಮೆಂಟೈನ್ ಮಾಡತೀನಿ ಏನ್ ಟೆನ್ಷನ್ ತೊಗೋೇಡ ಸೆಕೆಂಡ್್ಯಾಂಡ್ ಶೋರೂಮ್ ನಾ ಮೈಂಟೈನ್ ಮಾಡತೀನಿ
ಸರಿತು ಹಂಗಂದೆ ನೀನು ಬರ್ತೀಯ ಇಲ್ಲಿಲ್ಸಕ್ಕೆಲ್ ಮೇೆ ನಿನಗೂ ಎಕ್ಪೀರಿನ್ಸ್ ಆುತ್ತೆ ಮತ್ತು ಅದ ಸೆಕೆ್ ಹೇ ಆಗಿಬಿಡ್ತೀನಿ ನು ನಿನು ಪಾರ್ಟ್ ರ್ಮ್ ಆಗಿಬಿಡಂತು ಸಕೆಂಡ್ ಹ್ಯಾಂಡ್ ನೀನುೋಡ್ತೀಿ ನೋಡ್ಕೊ ಅಂತಂಗೆ
ಹ್ಮ್ ಅಷ್ಟೇ ಮಾಡಬ ಬಿಡ ನಾನು ಆಗಡೆ ಬರ್ತೀನಿ ನೋಡ್ತೀನಿ ಅಕಡೆ ಹೆಂಗಾದ ವಾತಾವರಣ ಎಲ್ಲಾ ನೋಡ್ಕರಿ ನನ್ಗೂ ಆ ಕಡೆದಲ್ಲಾ ಗೊತ್ತಾಯ್ತು ಗತ್ತಾಯ್ತದ್ರೆ ಒಂದ್ ಎರಡ್ ಮೂರ್ ತಿಂಗಳು ಬ ಮಾಡ್ತೀನಿ ಆಮೇ ಸೆಕಂಡ್ ಹ್ಯಾಂಡ್ ಶರು ಮಾಡಬ ಬಿಡ ಪ ಮಾಡಡ ಮೇ ಮಾಸೆರು
ಹಾ ಇಲ್ಲ ಇಲ್ಲ ಅಷ್ಟ ಅಷ್ಟೇ ಅಷ್ಟೇ ಮಾಡಂತು ಅನಿಸ ಚಿಕಣ ಮಾಡಂತ ಎಲ್ಲಿ ಮಾಡಮ್ಮ ಫುಲ್ ವಿಜಯವಾಡ ಪೂರ ನಮ್ ನಮ್ಮ್ ಕಾರ್ ಮಾಗ ನಡಿಬೇಕು ಆತರ ಮಾಡ್ಬಿಡಮ
ಹ್ಮ್ ಹ್ಮ್ ಇಡೆ ಕರ್ನಾಟಕದಂಗ ನೋಡಪ್ಪ ಚಿಕ್ಕಮಂಗ್ಳೂರು ಸೈಡ್ ಕಾರ್ ಸಸ್ತದಾಗ ಸಿಕ್ತಾವ
ಹೌದೌದು
ಸೆಕೆಂಡ್ ಹ್ಯಾಂಡ್ ಕಾರ್ ನೋಡು ಈಗ ಆರ್ ಲಕ್ಷದ ಇತ್ತಂದ್ರೆ ಮೂರು ಇಲ್ಲಾಂದ್ರೆ ನಾಕ ಲಕ್ಷದಾಗ ಬರ್ತಾವ ಆರಾಮ್ಸೆ
ಹೌದೌದು
ಸ್ವಲ್ಪ ಏನ್್ರ ಡ್ಯಾಮೇಜ್ ಆಗೋ ಆಿರ್ತದ ಹೆಂಗ ಆದ್ರೆ ನಿಂದಷ್ಟ ಅರೋ್ ಅ ಅದಾಗ ಎಲ್ಲಾ ಹೊಸ ಳಿ ದಿದ್ದಿ ದ ಹಸ್ಸ ಮಾಡಾಣಕ ಮಾರ್ಬಡದ
ಹಬ್ಬ ಕಷ್ಟ ಕಷ್ಟ ಹ ಅದಕ್ಕೆ ಸ್ವಲ್ಪ ಅದು ಇದು ಯಾವುದು
ಲಕ್ಷ ಉಳಿತದ ಆರಾಮ್ಸೆ ಡೈಲಿ ಏನಿಲ್ಲ ಅಂದ್ರೆ ಒಂದ್ ಮೂರ್ ಕಾರ್ ಹೋದ್ರೆ ಸಾಕು ಮೂರ್ ಕಾರ್ ಹೋದು ಅಂದ್ರೆ ಎರಡ್ ಲಕ್ಷ ರೂಪಾಯಿ ಉಳಿತವ ಆರಾಮ್ಸೆ.
ಹ್ಮ ಹ್ಮ ಎಲ್ಲ ಅಷ್ಟ ಅಷ್ಟೇ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಈಗ ಅದ್ರಾಗ ಈಗ ಇದು ನಂದು ಇದು ಮುಗಿದ ಮ್ಯಾಗ ಇನ್ನೊಂದು ಇದು ಮಾಡ್ಬೇಕ್ ಮಾಡೀನಿ ನಾನು ಈವಾಗ ಕಾರೂ ಐತ್ರ್ಪಾಯಿ ಇದಿಗ್ ನಾ ಮುಂದ್ ನೋಡು ಈಗ ಈ ಕಾರಗಳು ಯಾವ ರೀತಿ ತಯಾರ್ ಮಾಡ್ತಾರೆ ಹೊಸ ಹೊಸ ಕಾರಾರ್ಗಳು ಔಟ್ ಅಫ್ ಕಂಟ್ರಿಲ್ಲಿ ಯಾವ ರೀತಿಯಲ್ಲಿ ಕಾರ್ಗಳಿಗೆ ಅದು ಏನೇನ್ ಪಾರ್ಟ್ಸ್ ಹಾಕಿ ತಯಾರ್ ಮಾಡ್ತಾರೆ ಅದು ಸ್ವಲ್ಪ ನೋಡ್ಕೊಂಡು ನಾನು ಅದೇ ಹಾಕೋಂತ ಮಾಡಿದೀನಿ ಕಾರ್ ಒಟ್ಟು ತಯಾರ್ ಮಾಡೋದು ಹೊಸ ಹೊಸ ಕಾರ್ಗಳು ನಾವೇ ತಯಾರ್ ಮಾಡೋದು ನಾವೇ ಮಾರೋದು ಇದೇ ರೀತಿ ಆಗ್ಬೇಕು.
ಹಾ ಅದನ್ನು ಮಾಡಮ್ ಬಿಡುಪ್ಪಾ ಏನಿಲ್ಲಂದ್ರ ದೊಡ್ಡ ಕಂಪ್ನಿಂತ ಲಿಂಕ್ ಇಟ್ಕೊಳೋಣ ಈಗ ತಾರ್ ಬಾಳ್ ರೇಂಜ್ ನಲ್ಲಿ ಹೊಂಟಿದೆ ರೇಟ್. ಈ ಮೊದಲು ಹದ್ನಾಕಕ್ ಲಕ್ಷ ಆ ಇತ್ತು ಈಗ ಹದ್ನಂಟ್ ಲಕ್ಷ ಒಂದೇ ವರ್ಷದಲ್ಲಿ ನಾಲ್ಕು ಲಕ್ಷ ರೂಪಾಯಿ. ಹೆಚ್ಚಿಗೆ ಏರಿದೆ ಅದ್ರ ರೇಟು.
ಹೌದೌದು ರೇಟ್ ಬಾಳ ಜಂಪ್ ಆಗಿದೆ ಕಾರಿಂದು ಅದಕ್ಕೆಲ್ಲಿ ಬಾಳ ಮಂದಿ ತಗೋಲ್ಲ ಆಗಿದೆ ಈಗ
ಹ್ಮ್ ಹ್ಮ್ ಅದ್ರ ಸಲವು ಹೇಳತಿದ್ದೀನಿ ನಾನು ಹ್ಮ್
ಹ್ಮ್ ಈ ನಮ್ ನಮ್ ಇಂಡಿಯಾ ಕಡೆ ಕಪ ಇ ಕಾರು ಅಕಡೆ ಔಟ್ ಆಫ್ ಕಂಟ್ರಿ ಬಾಳ ಕಾರುಗಳು ಬಾಳ ಸೇಲ್ ಆಗುತ್ತಿವ ಅಕಡೆ ಫಾರ್ಚುನರ್ ಅಲ್ಲಿ ಇ ಮಾರುತಿ ಅಲ್ಲಿ ಸ್ಕೋಡ ಅಲ್ಲಿ ಒಳ್ಳೆ ಅಡೆಲ್ಲ ಫುಲ್ ಇವೇ ಕಾರ್ಗಳು ಈ ಕಡೆ ಕಮ್ಮಿ ನಮ್ ಭಾರತ್ ಸೈಡ್ ಎಲ್ಲ ಕಾರ್ಗಳು.
ಹೌದು ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಇಲ್ಲಿ ಇಂಡಿಯಾದಿಂದ ಹೋಗಿರ್ತಾರೆ ಅಲ್ಲಿ. ಅಲ್ಲಿ ಏನ್ ಮಾಡ್ತಾರೆ ಚೀಪ್ ರೇಟ್. ನಲ್ಲಿ ಸಸ್ತದಲ್ಲಿ ತೊಕೋತಾರೆ ಕಾರ್ಗಿರ್ ತೊಣ್ಗಿರಿ ಮತ್ತ ಈ ಕಡೆ ತರ್ಲಕ್ಕ ಆಗಲ್ಲ ಟ್ಯಾಕ್ಸ್ ಕಟ್ಬೇಕು ಅದು ಅದು ಏನ್ ಮಾಡಬಿಡ್ತಾರೆ ಗೊತ್ತೇನು ಅಲ್ಲೇ ಚೀವ್ ರೇಟ್. ಅಲ್ಲೇ ಮಾಡ್ತಾರೆ ಇಲ್ಲಂದ್ರೆ ಅಲ್ಲೇ ಬಿಟ್ಟು ಬಂದ್ ಬಿಡ್ತಾರೆ ಕಳಾಸ್ ಅಲ್ಲೆ ದೂಸ ಗೀಸ ಹಚ್ಕ್ರೆ ಅಲ್ಲೇ ಮುಚ್ಚ ಬಿಡ್ತಾವ ಕಾರು.
ಹೌದ ಅದಕ್ಕೆಲ್ಲ ಬಾಳ ಸೇಲ್ ಆಗ್ತಿದೆ ಈಕಡೆ ಈಕಡೆ ಬಾಳ ಇಲ್ಲ ಈಡೆ ಬಾಳ ರೇಟ್ನ್ನು ಬಾಳ್ತಲ್ಲ ಬಡವರು ಬಾಳ ತಗೋಲ್ಲ ಏನೋ ಶ್ರೀಮಂತರು ಇದ್ದಾರಲ್ಲ ಅಂತಾರೆ ತಗೊತಾರೆ ಬಾಳ ಈ ಕಡೆ.
ಹೌದು ಮತ್ ಗವರ್ನಮೆಂಟ್ ಜಾಬ್ ಯಾರಿಗ ಇರ್ತಾರೆ ಅವ್ರು ತರ್ತಾರೆ ಗವರ್ನಮೆಂಟ್ ಜಾಬ್ ದರೆ ಏನಿಲ್ಲಾಂದ್ರೆ ದಿನ ತಿಂಗಳಗ್ ಏನಿಲ್ಲಾಂದ್ರೆ ದೇಡ್ ಲಕ್ಷ ಹಂಗ ಇರ್ತೈತೆ. ಆರಾಮ್ಸೆ ಅವ್ರು ಎ ಸಿ ಗಿ ಸಿ ಎಲ್ಲ ಕಂಪ್. ದಲ್ಲಿ ಎ ಸಿ ಇರ್ತಾರೆ ಅದ್ರ ಸಲಾಗಿ ದೊಡ್ ದೊಡ್ಡ ಲಕ್ಸರಿ ಕಾರ್ ತೋರ್ತಾರೆ ಎಸಿದು ಇದ್ದಿದ್ದವರು
ಹೌದೌದು ಇಲ್ಲ ಕರೆಕ್ಟ್ ಇದೆ ನೀ ಹೇಳದು ಕರೆಕ್ಟ್ ಇದೆ ಆ ರೀ ಅದೇ ರೀತಿ ಮಾಡಬೇಕು ಈಗೆಲ್ಲ.
ಹ ಅದೇ ರೀತಿ ಮಾಡ್ಕೋತ್ ಹೋಗ್ಬಿಡ್ಬೇಕು ಮತ್ತ ಏನ್ ಮಾಡ್ತ್ತಿಯ.
ಹೌದು ಅದೇ ಮತ್ತೆ ನೀ ಯಾವಾಗ ಬರ್ತಿಯಯಪ್ಪಾ ಮತ್ತೆ ಕೆಲ್ಸಕ್ಕೆ ಏನೋ ಒಂದ್ ಎರಡು ದಿನ ಬಿಟ್ಟ ಬರ್ತಿಯ ನಿಮ್ದ ಫ್ರೆಂಡ್ ಕರ್ಕೊಂಡ್ ಬಂದ್ಬಿಡು.
ಆಯ್ತು ನಾನು ನನ್ ಫ್ರೆಂಡ್ ಇಬ್ಬರು ಸೇರಿ ಬರ್ತೀವಿ ಬಂದ್ಕರೆ ಮಾಡೋಣ ಕೆಲ್ಸ.
ಹಾ ಹಾ ಅಷ್ಟೇ ಮಾಡಂ ತೋರಿ. ಈಗ ಹ್ಮ ನಿಮ್ ಫ್ರೆಂಡ್ಸ್ ಅಲ್ಲೇ ನಿಮ್ ಫ್ರೆಂಡ್ಸ್. ಸರ್ಕಲ್ ದಲ್ಲಿಲ್ಲ ಇದಿದ್ದಾರೆ ಇದ್ದಾರಾ ಏನಾದ್ರನ ಎಲ್ಲಾದ್ರಲ್ಲ ದೂರ ಇದ್ದಾರ ಏನು
ಇಲ್ಲಪ್ಪಾ ಅವನು ನಮ್ಮ ಊರ್ನಲ್ಲಿ ಇರ್ತಾನೆ ಇಮ್ರಾನ್ ಅಂತ ಅವನಿಗೆ ಏನು ಕೆಲ್ಸ ಇಲ್ಲ ಏನಿಲ್ಲ ಅವನು ನನ್ನಂಗೆ ತಿರಿಗಾಡ್ತಾನೆ ಅದಕ್. ನಾನ್ ಅಂದೆ ನಮ್ ಫ್ರೆಂಡ್ ಇಂದು ಕಾರ್ ಶೋರೂಮ್ ಇದ್ದೆ ನೀ ಫೋನ್ ಹಚ್ ಕೇಳಣ ತಗೋಪ ಅಂದೆ. ಆಯ್ತಾ ಕೇಳೋ ಕೇಳೋ ಅಂತ ಅವುನೇ ಗಂಟೆ ಬಿದ್ದ
ಹ್ಮ್ ಹ್ಮ್ ಹ್ಮ್ ಇಲ್ಲ ಇಲ್ಲಾ ಪನ್ ಹಚ್ಚಿದ ಒಳ್ಳೆ ಮಾಡಿದ್ವಿ ಅದ ಕಡೆ ಬಂದ್ಬಿಡು. ಇಲ್ಲೇ ಇಲ್ಲೇ ನೀನು ಮಾಡಂದು ರೂಮ್ ಗಿಮ್ಮೆಲ್ಲ ಇಲ್ಲೇ ಇರ್ತದ ಆರಾಮ ಇಲ್ಲ. ನಾನು ಅವವಾಗ ಮಾತಾಡ್ಕೊಂತು ಅವಾಗ ಜಾಲಿಯಾಗಿ ಅಲ್ಲಲ್ಲಿ ಸ್ವಲ್ಪ ಸುತ್ತಾಡ್ಕೊಂತರ. ನಾನು ಇಲ್ಲಿ
ಅಷ್ಟೇ ಮಾಡೋಣ ಮತ್ತೆ ಏನ್ ಮಾಡ್ತಿ ಮತ್ತೆ ಏನ್ ಕೆಲ್ಸ ಅಲ್ಲ ಏನಿಲ್ಲ ಈಗ. ಅಲ್ಲೇ ಬದ್ಕಿರಿ ಚೊಲ್ಲೋ -ಚೊಲ್ಲೋ ಅಲ್ಲೇ ಒಂದ್ ಯಾವ್ದರ ಅಲ್ಲೇ ಹುಡುಗಿ ನೋಡಿ ಲಗ್ನ ಗಿಗ್ನ ಮಾಡ್ಕೊಂಡು ಎಂಜಾಯ್ ಮಾಡದಲ್ಲಿ. ಅಲ್ಲೆ ಇದ್ರಾಯ್ತ್ ಮತ್ ಆರಾಮ್ ಲೈಫ್ ಸೆಟಲ್ ಮಾಡ್ಕೊಂಡು. ಹೆಂಗಾದ್ರ ಮನ್ಯಾಗ ಜಗಳ ಮಾಡಬ ಅಲ್ಲಿ ನಿಂದೆಒಂದು ನಿನ್ ಶೋರೂಮ್ ದಾಗ ಹೊಸ್, ಕಾರ್ ಮಾಡಲ್ ತಗೊಂಡು. ಕಾರ್ ತಗೊಂಡು ಹೆಂಡತಿ ಕೊಂದ್ರಸಗಂಡ ಬಂದ್ಬಿಟ್ಟ, ಏಕಂದ್ರೆ ಮನೆಯಾಗಎಲ್ಲಾರ ಶಾಕ್ ಆಗ್ಬಿಡ್ತಾರೆ. ಏನಪ್ಪಾ ಹೆಂಗಿದ್ದ ಹೆಂಗ ಆಗ್ಬಿಟ್ಟ, ನಾ ಅಂತೀನಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಮಾಲಕ್ ಆಗಿನಪ್ಪ. ನಮ್ಮ ಹಾ, ಸರಿವ ಆದ್ಮೇಲೆ ಫುಲ್ ಖುಷ ಆಗ್ತಾರೆ ಅವರು.
ಹೌದಹೌದಖುಷಿ ಆಗ್ತಾರೆ ನಾವೆಲ್ಲ ಬಾಳ ಇವ್ರ ಇವನ್ ಏನು ಕೆಲ್ಸ ಮಾಡ್ತನ್ ಇವು ಏನ್ ಕೆಲ್ಸ ಮಾಡಲ್ಲ ಯಾರಿಗೆ ಅದಕ್ ಕತ್ತಲ್ಲ ಅಂತ ಅನ್ಕೊಂಡಿದ್ದೀವಿ ಇವ ಅಂದ್ರ ಒಂದ ಸೆಟ್ಲ್ ಆಗಿದ್ದಾನೆ ಅಂತ‌‌ ಒಂತರ ಬಹಳ ಒಳಗೊಳಗೆ ಸಂಧಿನಾ,,, ಬಹಳ ಸಂತೋಷ ಪಡ್ದಾರೆ ತಂದೆ ತಾಯಿ,,
ಇದನ್ನು ಕರೆಕ್ಟ್ಇತ್ತು ಮತ್ತೆ ಏನ್ ಮಾಡ್ಬೇಕು ಮತ್ತ,, ಆರಾಮ್ಸ ಇರ್ಬೇಕಲ್ಲಪ್ಪ ಮತ್ ಈಗ ಜಗಳ ಮಾಡ್ ಬಂದಿವ ಅವ್ರಿಗೆ ಏನ್ರೀ ಒಂದ್ ಐವತ್ ಲಕ್ಷ,, ಲಕ್ಷ ರೂಪಾಯಿ ಗಳಸ್ಕೊಂಡ್ ತಗಂದ್ ಕೊಟ್ಕಿರಿ ಮನಗಿನ ಸರಿಯಾಗಿ ಕಟ್ಟಿ ಆರಾಮನ್ಸಿ ತಂದೆ ತಾಯಿಗೆ ಇಟ್ಬಿಡೋದು,
ಅಯ್ಯೋ ಅಷ್ಟೇ ಮಾಡಬೇಕ ಏನ್ ಮಾಡ್ತೀಯ. ಅದೇ ಸ್ವಲ್ಪ ಇದು ಕಾರ್ ತೋಗಕ್ ಕಸ್ಟಮರ್ ಬಂದಿದ್ದಾರೆ. ಹಾ, ಶ್ರೀಮಂತರ ಇದಾರೆ ಅವರು. ನಾನು ಸ್ವಲ್ಪ ಆಮೇಲೆ ಫೋನ್ ಮಾಡ್ತೇನೆ ನಿನ್ಗೆ.
ಆಯ್ತಾಯ್ತು.
ಹ್ಮ್,